ಇಲ್ಲ ತೊಂಬತ್ತಾರರ ಆಗ್ರ
ಅದು ಅವರು ಉದ್ದೇಶನು ಏನೇನೋ ಇರ್ತವೆ.
ಅಯಮ್ಮನ ಉದ್ದೇಶ ಓಕೆ ಬಟ್ ನನ್ನ ಅಣಸಿದ್ದೇ ಏನ್ ಹೇಳ್ ಬರಕ್ಕಲ್ಲಿ ಒಂದು ಕ್ಯಾಲ್ಕುಲೇಷನ್ ಹಂಗೆದಾರ ಒಂದು ಬೆಸ್ಟ್ ಟ್ ಎಕ್ಸಾಂಪಲ್ ಬಸಣ ಮೋ ಬಸಣ ಬಸವನನ್ ಅವರು ಆಕ್ಚುಲಿ ಆ ಮಹೇಂದ್ರ ಎರಡು ಎರಡು ಮೀಟಿಂಗ್ ಆ ಏನ್ ಮಾಡೇ ಇರ್ಬಹುದು ಮಧ್ಯದಲ್ಲಿ ಅಕಸ್ಮಾತ್ು ಬಟ್ ಬಸಣ ಒಂದಸತಿ ಏನ್ಕ ಯದು ಒಂದು ಸೆಂದಪ್ ಕರೆದರ್ತಾರ ನಾ ಅಟೆಂಡ್ ಮಾಡರಿಲ್ಲ ಆಕ್ಚ್ಯುಲ್ಲಿ ಅದು ಅವಾಗ ನಂ ಹೇಳಿಂ ಹ ಹೇಳಿ ನಂಗೆ ಹೇಳರೇ ಸುಮಾರ್ ದಿಸ್ ಆಯ್ತು ಬಿಡ
ಹ್ಮ
ಬಟ್ ಸರ್ ಮೇಲ್ ರೆಸ್ಪೆಕ್ಟ್ ಇಲ್ಲ ಅದೆಲ್ಲ ಐತಲ್ಲ ಅಂತಲ್ಲ
ಹಾ
ಬಟ್ ಕೆಳಗಿದ್ದಾಗ ಒಂದ ತರ ನೋಡ್ತಾರ ಮೇಲಿದ್ದಾಗ ಒಂದೇ ತರ ನೋಡ್ತಾರ ನೋಡು ಹಾಗಲ್ ರಿಯಲ್ ಬನ್ನಿ ಅವ್ರರು ಚೇಂಜಸ್ ಮಾಡ್ಕಲ್ಲ ಅಂತ ಇರ್ಬೋದು
ಹ್ಮ
ಬಟ್ ಇನ್ವೈಟ್ ಮಾಡಬಿು ಕರದಬಿಟ್ಟ ಹೇಳ್ಬೋದ ಆಯತ ಬರ ಬ ಅವ್ಯ್ತನಿಲ್ಲ ನುಯ್ತನಿಲ್ಲ ಬಿಡ ನನ್ನ ಕರೆ ನಂಗ ಏನ್ ಇಲ್ಲ ಬಟ್ ಅವ್ನ್ ಇಮೇಟ್ ಕಬ ಇನ್ನೊಂದು ಆಪ್ಷನ್ ಇತ್ತು ಅವ್ರಗ
ಹಾ
ಕಾಲ್ ಮಾಡಿ ಬುದ್ಧಿವಾದ ಹೇಳ್ಬದ ಆ್ತು ಅಂದ್ರೆ ಅವ್ರಗ್ ಆ ತರ ಇಂಟೆನ್ಸಿಟಿ ಇದ್ದಿದ್ರ ಬುಡಿ ಇವರು ಕೆಲ್ಸ ತಗಂದ್ರ ಅವ್ನು ತಗಲಿ ಕೆಲ್ಸಕ್ ಹೋಗ್ಲಿ ಅಂತ ಇಂಟೆನ್ಸನ್ ಇದ್ದು ಮಾಡಿದ್ರ ಆತರ
ಹ್ಮ
ಬಟ್ ಇನ್ನೊಂದ್ ಸತಿ ಕಾಲ್ ಮಾಡಿ ಈ ತರ ಐತೆ ಬಾರು ಸರ್ ಇಲ್ಲ ಅವ ಅಲ್ಲೂ ಹೇಬೋದ ಐತ ಅವರು ನೋಡೋ ಇದ ತರ ಎದ್ತ ಹೆಂಗ ಮಾಡು ಆ ಇಂಟೆನ್ನ್ಲ್ಲಿ ಇದ್ದಿದ್ರ
ಹಾ
ಬಟ್ ಹೇಳ್ದೇ ಇರೋದು ಹೆಂಗ ಏನ್ ಅನ್ಸುತೆಳು ಅದು ಅಂದ್ರೆ ಹ್ಯಾಂಡ್ಲ್ ಮಾಡೋರ್ೈತೆ ಸುಮಾರ್ ಮಾಡ್ಬೋ ಬ ನಾನ್ ತಿಂಕ್ ಮಾಡ್ತೀ ಈ ತರ ಅವ ಪರ್ಸ್ಪೆಟ ಏಂಗ ಗೊಿತಿಲ್ಲ ನಾನ್ ಪ್ರಾಸ್ಪೆಕ್ಟ್ ಈ ತರ ಮಾಡ್ಬೋ ಮಾಡಿದ್ರ ಆತ ಆತರ ಇಂಟೆನ್ಷನ್ ಇಟ್ಕೊ ಮಾಡಿದ್ರಾ ಈ ತರಾನು ಮಾಡ್ಬೋದಾಗಿತ್ತು ಕಾಲ್ ಮಾಡೋದು ಬಾ ಬಂದೇ ಬಿುಟ್ಟ ಗೊತ್ತಿಲ್ಲ
ಹ್ಮ್
ನೀನ್ ಇನ್ವೈಟ್ ಮಾಡಿ ಹೋಗಿದ್ರು ಈ ತರ ಓದ್ಕಳ ಮಾಡ್ಕೊಳ ಅಂತ ಹೇಳಳ್ಬೋದಾಗಿತ್ತು
ಹ್ಮ್ ಹ್ಮ್ ಹ್ಮ್
ಇನ್ನೊಂದು ಪರ್ಸ್ಪೆಕ್ಟಿವ್ಲಿ ಇದು ಏನು ಬಿಡು ಒನ್ ಕೆಲ್ಸ ಹೋಯ್ತಿಲ್ಲಾ ಏನು ಮಾಡ್ತಿಲ್ಲಾ ಅಂತ ಅಂದಾಗ ಬಟ್ ಅವ್ರ ಏನಂತ ಹೇಳುದು ಈಲ್ಲ ಕರೆಂಟ್ ಕರೆಂಟ್ ಪ್ರೆಸೆಂಟ್ ಸಿಚುವೇಷನ್ ವ್ಯಾಲ್ಯೂ ಮಾಡ್ತಾರ್ರಂದಾಗ ಆ್ತು ಬಟ್ ಬೇರೆಯವ್ ಮಾಡ್ರ ಓಕೆ ಅಸೆಟ್ ಮಾಡಿದ್್ಮ ಬಟ್ ವಾಡ ರ್ ಅದು ಮ ಅದು ಮಹಂದರ ವಿಷಯದಲ್ಲಿ ಆಥರ ಮಾಡಿದ್ ನಂಗಗೆ ಇಷ್ಟ ಆಗ್ಲಿಲ್ಲ ಈಸ್ಟ್ ವರ್ಷ ಆಯಿತು ಸರಿ
ಯಾಕ ಒಂದ್ರ್ ಒಂದ್ ವರ್ಷ ಬಿರು ಒಂದ್ ವರ್ಷ ಐ್ಮ ಎರಡ್ ವರ್ಷ ಮೂರ್ ವರ್ಷ ಎಲ್ಲತ್ಕೊಂಡ ಆ ಬೇರೆಷಯಗಳಾಗಿ ಪರ್ಸನಲ್ ವಿಷಯ ಇದ ನಾನು ತಲೆಕೆಡಿಸಿಕೊಂಡಿತಿರಲಿಲ್ಲ ಅವ ಪರ್ಸನಲ್ ಮದುವಾಗಿರೂ ನಾ ತಲೆ ಕೆೇರ್ಸಕ ತಿನಿಲ್ಲ ಬಟ್ ಜಯಂತಿ ಆಥರ ಮಾಡಿ ನಂಗೆ ಇ ಎಕ್ಸ್ಪ್ರೆಸ್ಂಗೆ ಯಾಕಂದ್ರೆ ಒಂದು ಅವ್ ನಮ ಇದಾಗ ಎರಡು ವರ್ಷ ಅದದೆ ಅದಾಗಿದ್ದು ಪ್ರತಿಯೊರ ಮೀಟಿಂಗ್ ಇದ್ದಾಗ ಅವರು ನಾು ಯಾರು ಹೋಗನಿಲ್ಲ ಅವನ್ನ ಇನ್ಕ ಮಾಡ್ಬಿಟ್ಟು ಬಂದಾನ ಒಂದ್ಸತಿ
ಹ್ಮ ಹ್ಮ ಹ್ಮ್ ಹ್ಮ ಹ
ನಾನು ನಾನ ನೀನ್ ಎಲ್ಲಾ ಬೆಂಗ್ಳೂರ್ ಲ್ಲಿಯೇ ಮಾಗಲುವೆ
ಹ್ಮ
ಬಟ್ ಅವನೇ ನಿಂದ್ ಅವನೇ ಫಕ್ಷನ್ ಮಾಡಬಿಟು ಅವನೇ ಒಂದು ಸತಿ ಎಲ್ಲು ಕರೆಸಬಿುಟು ಇನವೈಟ್ ಮಾಡಬಿಟು ಎಲ್ಲಾರನು ಅವನೇ ನಿಂದ ಕೋಂಡ ಫಂಗಷನ್ ಮಾಡಬುಟು ಬಂದಾನ್
ಹ್ಮ್ ಹ್ಮ್ ಹ್ಮ್ ನಾವ ನಮ್ದ ಆದ್ಮೇಲ ಇಲ್ಲ
ನಮ್ದೆಲ್ಲ ಆಗೋಗತ್ತು ಮ ನಾವೆಲ್ಲ ಎಕ್ಸಿಟ್ ಆಗಬಿಡಿದವು
ಹಾ ಎಕ್ಸಿಟ್ ಆಗ ಅದಾದ್ಮೇಲೆ
ಅದ್ ಆದ್ಮೇಲೆ
ಹ್ಮ್ ಹ್ಮ್ ಹ್ಮ್
ಹ ಇ ಯಾರು ಇಲ್ಲಕಣ ಯಾರು ಗೊತ್ತಾಗಲ್ಲ ಬಾ ಅಂತ ಹೇಳಳ್ಬಟ್ಟ ಎಲ್ಲಾನೂ ಇದ್ ಮಾಡ್ಬಿಟ್ಟ ಅವನು ನಿಂತ್ ಹೋಗ್ಬಿಟ್ಟು ಫಂಗಷನ್ ಮಾಡಿ ಬಂದಿದ್ದ
ಹಾ ಹಾ ಹಾ ಹಾ ಹಾ
ಫೋಟೋ ಗಿಟೊ ಎಲ್ಲ ಮುಂ ಹಾ
ನೋಡಿ ಫೋಟೋಗಳು ಶೇರ್ ಮಾಡಿದ ನೋಡಿ ಸರ್ ನೋಡಿ ಸರ್
ಹ್ಮ್ ಹಂಗೆಲ್ಲಾ ಇದಾಗ ಹಿಂಗ್ ಮಾಡ್ದಾಗ ಒಬ್ಬಡು ಇಷ್ಟೇ ಅಂತ ಅನ್ಸ್ತು ನಂಗ ನನ್ ಪೊಡಸ್ನಾರಿ ಅನ್ಸಿದ್ದ ಅದು ಏನ್ ಮಾಡಕ್ ಓಡಲ್ಕಿ ಗೆಲ್ಲ ಕುದುರೇಗ ಓಡ ಕುದುರಗೆ ಬೆಲೇ ಅಂತ ಅನ್ಸತು
ನೀನ್ ಇವತ್ತಿಂದಲ್ಲಾ ಆ ಮನೆ ಜಗತ್ತಲ್ಲಿ ಅಲ್ಲಿ ಅದು ಅದನ್ನ ಚೇಂಜ್ ಮಾಡಕ್ ಆಗಲ್ಲ
ಮದೆ ಮ ಚೇಂಜ್ ಮಾಡ ಚೇಂಜ್ ಮಾಡಕಾಗಲ್ಲ ಗೊತ್ತಾಯ್ತು ಓಕೆ ಚೇಂಜ್ ಮಾಡಕ್ ಓಡಕ್ ಹದ್ರ ಬೆಲೆ ಪಬ್ಲಿಕ್ ಸೊಸೈಟಿ ಇ ಅದ ಓಕೆ ಚೇಂಜ್ ಮಾಡಕಾಗದದನ್ನ
ಹ
ಬಟ್ ಈಗ ಒಂದ ಎಕ್ಸಾಂಪಲ್ ನೀನು ನಂಗೆ ನೀನು ಬೇಕು ಇನ್ನೊಂದ್ ಎಕ್ಸಾಂಪಲ್ ಬೆಟರ್ ಎಕ್ಸಾಂಪಲ್ ಮೋಕ್ಸಿನೇ ತಗೋತಿ ನಾನು
ಹಾ
ಹಾ ಸಕ್ಸಸ್ ಆಯತಾನ ಇಲ್ಲ ಅವ್ನ ಫೈಲರ್ ಆಯತಾ ನೀ ಸಕ್ಸಸ್ಯಐತಿದೆ ಅನ್ಕ ಒಂದ ಎಕ್ಸಂಪ್ ಉಲ್ಡ ಇಲಿ
ಕೇಳಲಿ ನಾನ್ ಹೇಳದ ಕೇಳಲಿ ನಾನ ಹೇಳದ ಕೇಳಿಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಒಬ್ಬ ಸಕ್ಸಸ್ ಫೇಲ್ಯೂರ್ ಫ್ರೆಂಡ್ ಫ್ರೆಂಡ್ ಯಾವ್ದರು ಫ್ರೆಂಡೆ ಸರ್ರು ನಗೆ ಫ್ರೆಂಡ್ಸ್ ಅಲ್ಲ
ಗೊತ್ತಾಯ್ತ ಆ ತಿಂಗ್ ಅದ್ದೇ ಗೊತ್ತಾಯ್ತು ಸರ್ದ ಫ್ರೆಂಡ್ ಅಲ್ಲಾ
ಫ್ರೆಂಡ್ ಅಲ್ಲ ಅವರು ಒಬ್ಬ ಒಳ್ಳೆ ವ್ಯಕ್ತಿಗೆ ಒಳ್ಳೆ ವ್ಯಕ್ತಿ ಆಗ್ಬೇಕು ಅನ್ನೋದು ಅವ್ರ ಗುರಿ ಅಷ್ಟೇ ನಮ್ಮ ಸ್ಟೂಡೆಂಟ್ಗಳು
ಹ್ಮ್ ಅಂದ್ರ ಮಹೇಂದ್ರ ಒಳ್ಳೆ ವ್ಯಕ್ತಿ ಎಲ್ಲ ವ್ಯಕ್ತಿಯತು ಆಗಕ ಆಗಲ್ಲ
ವ್ಯಕ್ತಿ ಅಂತಲ್ಲ ಅವನು ಒಂದು ಕೆಲ್ಸ ಇದು ಮಾಡ್ತಾ ಇದ್ದಾಗ ಎಲ್ಲಾ ಎಲ್ಲಾ ರೀತಲ್ಲ ಒಂದೇ ರೀತಿ
ಅದೇ ಮನ ಅವ ದಾ ಹಳ್ತ ಅದೇ ಪರ್ಸ್ಪೆಕ್ಟ್ ಲೇ ಬಟ್ ಬಟ್ ಅನ್ನಂಗಿನಾಗರ ಒಂದ ಇನ್ನೊಂದು ಬೆಟರ್ ಎಕ್ಸಾಂಪಲ್ ಕೊಡ್ಲ ಮಹೇಂದ್ರನ ಯಾವರ ತಿಂಗ್ ಮಾಡಗಿರ
ಹಾ
ಸಂದೀಪ್ ಏನ ಆಖಬೇಕು ಒಡನ ಸರ್ ಗ
ಗೊತ್ತು ಅವರ ಅಣ್ಣೊಂದ ಮಗನೆ
ಹ್ಮ್ ಬಟ್ ಅವ್ ಒಂದು ಎಕ್ಸಾಂಪಲ್ ಕೊಡ್ತನೆ ಅಷ್ಟೇ ಅವನ್ ತಪ್ಪು ಮಾಡ್ದವ್ ಅದದಲ್ಲ.
ಹಾ
ಆತರ ಇದ್ರೆ ಕರೆಕ್ಷನ್ ಮಾಡ್ಬೇಕ್ರೆ ಒಳ್ಳೆ ವ್ಯಕ್ತಿ ಏನಾಗಿದೀರಾ ಸಂದೀಪ್ನ ಯಾವ್ ಕಾರ ಊಟ್ಗಾರ ತಗೊ ಬರಬೇಕ್ ಅವರು
ಹ
ಅದ್ ನಾನ್ ವಾರದಾ ಸರ್ ನಾ ಬ್ಲೇಮ್ ಮಾಡ್ತಿಲ್ಲ ನನ್ ಪರ್ಸ್ಬೇಕು ಏನಲ್ವಾ ಚಿನ್ನಿ ಹೋಗ್ ಮನೇಲಿ ಒಂದು ಇನ್ಫಾರ್ಮ್ ಮಾಡ್ ಬಹುದಿತ್ತ್ ಅಷ್ಟೇ.
ಅದು ಅವ್ರಿಗೆ ಬಿಟ್ಟಿದ್ದ್ ಅವ್ರ ಮನ್ಸ್ ಸ್ಥಿತಿ ಏನೋ ಹೆಂಗೆ ಅಂತ.
ಹ್ಮ್ ನಾನ್ ಬೇಕು ವಾರ್ಡನ್ ಸರ್ ಡೈರೆಕ್ಟ್ ಆಗಿ ಸಿಕ್ಕರು ನಾನ್ ಕೇಳ್ತೀನಿ ಬೇಕಾರೆ. ನನ್ನೇನ್ ಇದ್ ಮಾಡಲ್ಲ ಆತರ ಸರಿ ಅದ್ ಬೇಕ್ ನಾನು ಡೈರೆಕ್ಟ್ ಆಗಿ ಕೇಳಲ್ಲ ಯಾಕೆ ಕರೇನಿಲ್ಲ ಅನ್ನನಗಿಂತ ಸರ್ ಎಲ್ಲರೂ ಕ ಹೇಳಿದ್ರೆ ಯಾಕ್ ಕೇಳಿಲ್ಲ ಅಂತ ಒಂದ್ ಕೋಷನ್ ಮರಕ್ ಆಕ್ಬಹುದು.
ಹಾ
ಸರ ಈ ಹಿಂಗೆ ಕಣ ಅಂತ ಕೇಳಿದಾಗ ನಾನುಂದಂದು ಸಲ್ಯೂಷನ್ ಆನ್ಸರ್ ಕೊಡ್ಬೋದು ಬ ಸರ್ ನನ್ನ ಅನಿಸಿಕೆ ಈ ತರ ಸದ ಸರ್ ಅಂತ ಹೇಳ್ಬೋದು ನಾನು. ಆತರ ನಾನ್ ಹೇಳ್ತಿರ್ ನಾನ್ ಸರ್ ಮಾಡಿದ್ ತಪ್ಪು ಅಂತ ಹೇಳ್ತಿಲ್ಲಾ. ಬಟ್ ಇನ್ಫಾರಮ್ ಮಾಡ್ಬೇಕಾಗಿತ್ತು ಅನ್ನೋದು ಒಂದು ಇದು ಅಷ್ಟೇ. ಯಾಕಂದ್ರೆ ನಾನು ಓದ್ದಿಲ್ವಾ ನಾನ್ ಹ್ ನನ್ಗದವ್ ನನ್ ಮ ನ ಧೈರ್ಯದ ನನ್ಗಗಳೋದ್ರು ಏನ ಇ ಅನ್ಸ್ತೀನಿಲ್ಲ ನಿಂಗಗೆೋ್ದವ್ರು ನಂ ಏನು ಅಿಸಸ್ತನಿಲ್ಲ ಎಲ್ಸ್ಪ ಅಜಿತ್ ಹಂಗ ಹೇಳದವ ನಂ ಏನು ಅಸ್ತಿನಿಲ್ಲಾಲ್ ಆತರ ವಿಷಯದಲ್ಲಿ ಈ ಕಾಂಟ್ರಾವರ್ಸಿ ಈಗ ಬುಡ ಇದ್ದಲು ಈಗ ನಮ್ ಪರ್ಸನಲ್ ಅನ್ನೊಂದ್ ಪುಟ್ ಮಹೇಂದ್ರ್ ಜಯಂತಿ ಅದು ಇದ್ರ ಎಷ್ಟ ಕಾಂಟ್ರಾವರ್ಸಿ ಅತ್ ನಮ್ಮಲ್ಲಗಂತೂ ಒ ಎಷ್ಟ ಇದು ಮೂರ ವರ್ಷದಲ್ಲಿ.
ಹ್ಮ್
ಇನಿಷಿಯಿವೇಟಿವ್ ಅನೋದು ಹಾಂ ಏನ್ ಇಲ್ಲ ಬಟ್ ನಮ್ ಗ್ರೂಮಪ್ ನಮ್ ಗ್ರೂಪ್ ಅವರು ನಮ್ ರೂಮ್ ಅವರು ಎಲ್ಲಾ ಸಪೋರ್ಟ್ ಮಾಡೋದಕ್ಕೆ ಕೇ ಆಗಿದ್ದು ಬಟ್ ಹೇಳ್ತಿರೋದು ಒಂದು ಎಕ್ಸಾಂಪಲ್ಲಿ
ಹ್ಮ್ ಹೋಗ್ಲಿ ಟೆನ್ಷನ್ ಅ ತಗೊ ಬೇಡ ಅವನ ಅವ್ನ ಮೈಂಡ್ ಎಷ್ಟ್ ತಿಂಕ್ ಮಾಡಿರಲ್ವೇನೊ.
ಏ ಇಲ್ಲ ಅವ್ನ ಯಾಕ್ ತಿಂಕ್ ಮಾಡಿಲ್ಲ ಅಜಿತ್ ಎಲ್ಲಾ ಡಿಸ್ಕಾಸ್
ಹೌದಾ ಅಷ್ಟ್ ತಿಂಕ್ ಮಾಡವ್ರ ಹಂಗದ್ರೆ.
ಅಜಿತನೇ ನಂಗೆ ಹೇಳಿದ್ದು ಅದಕ್ಕೆ ನಾನ್ ನಿನಗೆ ಹೇಳಿದ್ದು.
ಹೌದಾ ಓಕೆ ಓಕೆ ಓಕೆ ಓಕೆ ಗೊತ್ತಿಲ್ಲ ಅದೇ ಮೇ ಬಿ
ಅಂದ್ರೆ ಅವನಿ ನನ್ನಾಷ್ಟ್ ತಿಂಕ್ ಮಾಡಿಲ್ಲ ಅಂತಲ್ಲ ಬಟ್ ಅವನೂ ಈತರ ತಿಂಕ್ ಮಾಡೋಣ.
ಪ್ರಡೀಪ್ ಮಾಡಕ್ಕ ಆಗಲ್ಲ. ಹಾ ಯ ಅವರ ಮನಸ್ಥಿತಿ ಅವರ ಮೈಂಡ್ಸೆಟ್ ಅಲ್ಲಿ ಏನಿದೆ ಈ ಯಾವ ತರ ಅನ್ನೋದು ಮುಖ್ಯ ಆಗಿತ್ತು. ಅಲ್ಲ
ಇನ್ನೊಂದ್ ಏನಾಗುತ್ತ ಅವ್ರಗ ಹೇಳಿದ್ರಲ್ವಾ. ಪ್ರಜ್ಜಗ್ ಆತರ ಇತರ ಪ್ರಜ್ಜಗೈಲ್ಲಿ ಹೋಳ್ಸ ಅವಶ್ಯಕತೆ ಇರ್ಲಿಲ್ಲತಾನೆ. ಎಲ್ಲಾದೂ ಪೋನ್ ಮಾಡು ಹೋಗಳು ಅನ್ನಬಿಟ್ಟು ಪೊಜು ಪೊಜ ಕೈಲಿ ಖಾಲೀದ ಇದ್ದೀರು ಓಕೆ ಕಂಪ್ಲೀಟ್ ಆಗಿ. ಅಂತ ಅಣ್ಣ ಕರದ್ ಬಿಡು ಎಲ್ಲರನೂ ಬಂದ್ಬಿಟ್ಟು.
ಹ್ಮಾ
ಹ್ಮ್ ಆಕ್ಚುಲಿ ನಾನ್ ಹಿಂಗೆ ಹೇಳೋಕಿಂತ ನನ್ಗ ಆಲ್ರೆಡಿ ಒಂದು ಯಾವ್ದೋ ಒಂದು ಇದ್ರಲಿ ನನ್ಗೊಂದು ಹಿಂಟ್ ಕೊಟ್ಟಿದ್ರು ಯಾರೊ. ಹಿಂಗ ಮಾಡ್ತಾರ ಅಂತ ಬಟ್ ಹಂಗೇನ್ ಮಾಡದ್ರವರು.
ಏನಂತ.
ಹ್ಮ್ ಅಂದ್ರ ಈ ಮುಂದಕ್ಕೆ ನೀವೆಲ್ಲಾ ಹಿಂಗಿದಿರಲ್ವಾ ಮುಂದಕ್ಕೆ ನೀವ್ ಯಾರರ ಒಂದ್ ಸ್ವಲ್ಪ ಏನೋ ಒಂದ ಇದರ್ಲ ಇದ್ದಾಗ ಮಾತ್ರ ಅವರು ನಿಮ್ ಬಗ್ಗೆ ಇದು ಅವ್ರ ಆ ನಿಮಗೆ ಗೊದಾಯ್ತ ಬಿಡು ಅಂತ ನಂಗ ಒಂದು ಇದ ಕೊಟ್ಟಿದ್ದರು.
ಹಾ ಹಾ ಹಾ
ಅಹ್ ನನ್ನ ಅಂತ ಗೊತ್ತಿಲ್ಲ ಅದಂಗೆ ಏನು ಮಾಡ ಆಗಲ್ಲ. ಯಾಕ್ಚುಲಿ ವಾಡನ್ಸರ್ ಜೊತ್ ಫಸ್ಟ್ ನಮ್ಮ ಮಹೇಶ್ಸವರ್ ಅಲ್ವಾ ವಡನ್ಸರು.
ಹಾ
ಅವ್ರೊದಕ್ ಯಾಂದಾಳ ಹಾಷ್ಟಲಲಿ ಒಂದ ಗಲಾಟೆ ಆಗ್ಬಿಟ್ಟಿತಂತೆ ದೊಡ್ಡದಾಗಿ.
ಹಾ
ಅಲ್ಲಿ ಮಹೇಶ್ಸರ್ ಇರ್ಲಿಲ್ಲ ಆಗ ಹಳೆವಾರ್ಡನ್ ನ ಅಲ್ಲೇ ಕೂಡಕ ಬಿಟ್ಟಿದ್ರು.
ಹಾ ಹಾ ಹಾ ಹಾ
ಈ ವಾರ್ಡನ್ಸರ್ ಇದ್ದಾಗಲೇ.
ಹಾ
ಹ್ಮ್ ಅಲ್ಲಿ ಕೂಡಕಂದು ಸ್ಟ್ರೈಕ್ ಆಗಿ ಅಲ್ಲಿ ದೊಡ್ ದೊಡ್ಡವರೆಲ್ಲಾ ಕರೆಸಿ ಎ ಸಿ ಡಿ ಸಿ ಎಲ್ಲಾ ಬಂದು.
ಹಾ
ಹಾಸ್ಟ್ಲನೆ ಲಾಕ್ ಮಾಡ್ಕೊಂಡು ಹಾಸ್ಟ್ಲ ಒಳ ಇನ್ನೊಬ್ಬತ ಯಾರ್ನ ಒಬ್ಬ ಮೇಡಮ್ ನ ಲಾಕ್ ಮಾಡ್ಕೊಂಡು.
ಹ್ಮ
ಅಲ್ಲಿ ಇರೋರ್ನೆೆಲ್ಲ ಕರೆಸಿ ಸ್ಟ್ರೈಕ್ ಮಾಡ್ಸಿ ಆಮೇಲೆ ಲೈಟ್ ಗೀಟಿಂಗ್ ಎಲ್ಲ ಹಾಕ್ಸಿ ಏನೇನೋ ಮಾಡಿರೋದ ಆಮೇಲೆ. ಎಲ್ಲಾ ಗಾರೆ ಕೆಲ್ಸ ಮಾಡಿದು ರೂಮ್ ಗಳೆಲ್ಲಾ ಗಾರೆಗಳ್ ಹಂಗಗೆ ಬಿದ್ದಿರ್ತಲ್ಲ.
ಹಾ ಹಾ
ಹಂಗಂಗೆ ಬಿದ್ದಿತ್ತಂತೆ ಆಗ.
ಹ್ಮ್ ಹ್ಮ್
ಹಂಗ್ ಮಾಡಿ ಏನೇನ ಮಾಡಿ ಆಮೇಲೆ ರೆಡಿ ಮಾಡಿ ಆಮೇಲೆ ಮಹೇಶ್ ಸರ್ ನ ಅತ್ತ ಟ್ರಾನ್ಸ್ಫರ್ ಮಾಡಿರೋದು.
ಹ್ಮ ಹ್ಮ ಹ್ಮ ಹ್ಮ ಹಾ
ನಾನನ್ ಆಕ್ಚುಲಿ ಮಹೇಂದ್ರನೇ ಕೇಳೋಮು ಅಂತಿದಿನಿ ಬಟ್ ಬಿಡು ಅವ್ನೇನು ಕೇಳೋದ ತಿರಗ ನಾವೆನ್ ಮನೆ ಹೋಗಿದ್ನಲ ಆಗ್ಲೆ. ಅವನು ಗೊತ್ತ ಬುಡಾತಾಗೆ ಬುಡಾತಾಗ ಹೋಗಲಿ ಅಂತನ
ಅಂದ್ರೆ ಯಾರ್ ತಪ್ಪು ಅಂತ ನಮ ಈ ವಾಡನ್ಸರ್ ತಪ್ಪು ಅಂತಾನ ಅದು.
ತಪ್ಪು ಅಂತ ಹೇಳ್ತಿಲ್ಲ ಅವ ಅವ್ರು ತಪ್ಪಲ್ಲ.
ಹಾ
ಮಿಸ್ಟೇಕ್ ಅಂತ ಮಿಸ್ಟೇಕ್ ಅನ್ನೊಕ್ಕಿಂತ ಒಂದು ಸ್ವಲ್ಪ ಏನೋ ಒಂದು ಬೇರೆ ಬೇರೆ ತರ ನೋಡುದ್ರು ಅಂತ ಅನ್ಸತದ ಅಷ್ಟೇ.
ಸ್ ಹಾ ಬೇರೆ ತರಾ.
ತರ ನೋಡಿದ್ರು ಅಂತ.
ಹಾ ಹಾ ಹಾ ಹ ಹ ಹ ಹ
ಮೇ ಬಿ ಅವ್ರು ಫೋಕಸ್ ಮಾಡಿರೋದ ಏನ್ ಏನಂದ್ರೆ ನಾನ್ ಕ್ಲಿಯರ್ ಆಗಿ ಓದೈತೈತೆ ಯಾರ್ಯಾರ್ ಕೆಲ್ಸ ಮಾಡ್ತವ್ರೇ ಅವ್ರನ್ನ ಯಾಕೆ ಪರ್ಟಿಕ್ಯುಲರ್ ಆಗಿ ಕರದ್ರು ಅಂದ್ರೆ ಅದು ಅವ್ರ ಏನೋ ಒಂದ್ ಇ ಮಾಡ್ ಬರ ಅಂತಾನೆ ಅವ ಕರೆದಿತ್ತು ಸೇಮ್ ನಂಗೂ ಅದೇ ಮಾತ್ ಹೇಳಿದ್ದು
ಗೊತ್ತ ಇನ್ನೂ ಹಂಗನಾಗಿರ ಮನ ಕೆಲ್ಸ ಈಗ ನಮರು ಮರ್ ಬಿಡು ಹಂಗ ಅನ್ಬಹದು
ಹಾ
ಇನ್ನೊಂದು ಬೆಟರ್ ಎಕ್ಸಾಂಪಲ್ ಮೋಕ್ಸಿಗೆ ಆಕ್ಚುಲಿ ಆಸ್ಟ್ರೇಲಿಯಾ ಸುಮಿತ್ ಬಿಟ್ರೆ ಇಸ್ರೋದಲ್ಲಿ ಯಾರು ವರ್ಕ ಮಾಡ್ತಿರ್ಲಿಲ್ಲ
ಹಾ
ಕಾಟಾಕ್ಟ್ ಮಾಡಿದ್ರ ಆತ್ರ ಪೊಲೀಸನ್ ಬೆಲೆ ಕೊಡ್ಬೇಕು ಅನ್ನಾಗಿದೀರಾ
ಹಾ
ಇನ್ ನಿಮ್ ಗೊತ್ತ ಗೊತ್ತಿಲ್ಲವ ನಿಮ್ ಯಾರ್ದಾವ ಒಂದು ಸರಿ ಇರೋ ಮಾಡ್ತೀನಿ